ಹಲೋ
ಹಲೋ ಟೀ ಆಯ್ತಾ.
ಹಾ ಆಯ್ತು ನಿಮ್ದು.
ಹಾ ನಮ್ದು ಆಯ್ತು.
ಏನ್ ಮಾಡ್ತಾಯಿದ್ದೀರಾ.
ಏನು ಇಲ್ಲ ಇವತ್ತ ಸಂತೆ ಅಲ್ವಾ ಬಜ್ಜಿ ಜಿಲಾಬಿ ತಂದಿದ್ರು ಅಮ್ಮ.
ಹಾಂ
ತಿನ್ಕಂತ ಕುಂತೀವಿ.
ಬಜೀ ಜಿಲೇಬಿ ತಿಂತಾ ಇದಿರಾ.
ಹಾ
ಹ್ಮ್ ಏನ್ ಮಾಡ್ತಾರೆ ಅಮ್ಮ.
ಅಮ್ಮಾ ಅವೆಲ್ಲ ಸೊಪ್ಪು ಅವೆಲ್ಲ ಪುಂಡ್ಯಪ್ಪಲ್ ಅಂತಾರಲ್ವಾ.
ಹ
ಅದು ಅದು ಎಲೆ ಎಲೆ ಬಿಡಿಸ್ತಾ ಇದ್ದಾರೆ.
ಹ್ಮ್ ಹ್ಮ
ಹಾ ನಿಮ್ ಊರಲ್ಲಿ ಹಳ್ಳ ಇದೆಯಾ.
ನಮ್ಮೂರಲ್ಲಿ ದೊಡ್ಡಳ್ಳ ಇದೆ.
ಹಾ
ನಮ್ಮೂಊರಲ್ಲಿ ಹಳ್ಳ ಎಲ್ಲ ದೋಡ್ದೇ ಇದೆ.
ಹಾ
ನೀರು ಇದಾವೆ
ಹ್ಮ
ನಿಮ್ಮೂರಲ್ಲಿ ಇಲ್ವಾ.
ಇದೆ ನಮ್ಮೂರಲ್ಲಿ ಇದೆ.
ನೀವು ಎಲ್ಲ ಬಟ್ಟೆದು ತೊಳೆಕ ಹಳಕ್ಕ್
ಹಾ ಬಟ್ಟೆ ಮುಸುರಿ.
ಅಂದ್ರೆ ಪಾತ್ರೆ ತೊಳೋಯಾಕೋನು ಹಳ್ಳಕ್ಕೆ ಹೋಗ್ತೀರಾ?
ಹ ಪಾತ್ರೆ ತೊಳಿಯಕ್ಕೂ ಹಳ್ಳಕ್ಕೆೆ ಹೋಗ್ತಿವಿ.
ಅಂದ್ರೆ ನಿಮ್ಮ ಮನೆ ಹತ್ರಿನೇ ಆಗುತ್ತಾ?
ಹಾ ನಮ್ಮೂರೆಲ್ಲಾ ಆಲ್ ಎಲ್ಲರೂ ದೊಡ್ಡದ್ ಇದೆ ಎಲ್ಲರ ಆಲ್ಮೋಸ್ಟ್ ಇಲ್ಲಿಗೆ ಬರ್ತಾರೆ ಹಳ್ಳಕ್ಕೆ ಮುಸರಿ, ಬಟ್ಟೆ.
ಅಂದ್ರೆ ಪಾತ್ರೆ ತೊಳೆಯಕೊ ಹಳ್ಳಕ್ ಹೋಗ್ತೀರಾ?
ಹಾ
ನೀವು ಹೋಗ್ತೀರಾ ನಿಮ್ಮ ಮನೆಲ್ಲು.
ಆ ನಾನ್ ಹೋಗ್ತೀನಿ.
ಅಂದರೆ ಒಂದು ಪುಟ್ಟೆಯಲ್ಲಿ ತೊಗೊಂಡು ಹೋಗ್ತಿರ ಎಲ್ಲ.
ಹಾ
ಮತ್ತೆ ಅ ಹಳ್ಳ ದೊಡ್ಡ್ದಾಗಿದೆ ಅಂತಿರಲ್ಲ ಅಲ್ಲೆಲ್ಲ ಹರ್ಕೊಂಡ್ ಹೋದ್ವಿ ಅಂದ್ರೆ ಸಾಮಾನ
ಇಲ್ಲ ಹೋದ್ರೆ ಒಂದು ಎ ಎರಡು ಹೋಗ್ತವೆ ಅಷ್ಟೇ
ಅಂದ್ರೆ ಸೈಡಗೆ ಏನಾದ್ರು ಇದದೆನಾ
ಹ ಈ ಕಲ್ಗಳು ಇರ್ತಾವಲ್ವಾ ಹಲ್ಲು ತೆಗ್ಗು
ಅದೇನೋ ನಿಮ್ಮ ಮೂರ ಹತ್ರ ಯಾವುದೋ ದೇವಸ್ಥಾನ ಇದೆ ಅಂತಲ್ವಾ ಆಮ್ಲಿಂಗೇಶ್ವರ ಏ
ಆ ಹಾ ನಮ್ಮನೆ ದೇವ್ರದು
ದೊಡ್ದಾಗಿ ಹಳ್ಳ ಕಲ್ಲು ಗುಡ್ಡ ಎಲ್ಲಾ ಇದೆ ಅಲ್ವಾ.
ಹಾ ಹೌದು ನೀವೆಲ್ ನೋಡಿದೀರಾ?
ನಾವು ಮೊನ್ನೆ ಈಗೆ ಫೋನಲ್ಲಿ ವಿ
ಇಸ್ಟಾಗ್ರಾಮ್ ಒಬ್ರು ಇಬ್ರು ಇಬ್ರು ಬಾಯ್ಸ್ ವಿಡಿಯೋ ಮಾಡಿಬಿಟ್ಟಿದ್ರ ಅಲ್ವಾ?
ಹಾ ಹೌದು ಅದೆಲ್ಲಾ ಗುಡ್ಡಲ್ಲಿ ಇದೇ ಅದು
ಹೌದು...
ನಾನು ನಮ್ಮ ಗೆಳತಿ ಇದ್ರಾ ಅಲ್ಲಿ ಆ ಊರ ಹತ್ರ.
ಹಾ
ಅವ್ರ ಮನೆ ದೇವ್ರು ಅಂತ ಅವಳಿಗೆ ಹಾಕ್ಬೇಕಂತ ತೊಕೊಂಡೀನಿ ಆವಿಡ ನೆನಪೆ ಇಲ್ಲ ನನ್ಗೆ
ಆ ನಾನು ನೋಡ್ದ ಮೊನ್ನೆ ನಮ್ಮ್ ಅಕ್ಕನ್ ಫೋನಲ್ಲಿ ಇಸ್ಟಾಗ್ರಾಮ್ ನಲ್ಲಿ
ಹೌದಾ
ಹಾ
ಚೆನ್ನಾಗಿದೆ ದೇವರು ಅಂದ್ರೆ ದೊಡ್ಡದಾಗಿ ಹಳ್ಳ ಇದೆ ಇಲ್ಲಿ ಎಲ್ಲಾ ಕಲ್ಲು ಇದ್ದಾವೆ.
ಅಂದ್ರೆ ಏನ್ ಗೊತ್ತಾ ಡ್ಯಾಮ್ ಇದದೆಲ್ಲಿ ಇನ್ನು ನೀರ್ ಇಲ್ಲ ನೀರ್ ಇಲ್ಲಾರಾಗ ವೀಡಿಯೋ ಮಾಡಿದಿದ್ದಾರೆ ನೀರ್ ಇದ್ದಾಗ ವೀಡಿಯೋ ಮಾಡಿದ್ರೆ ಅದು ಬುತ್ತಾ ನೋಡಾಕ ಎರಡು ಕಾಣ್ ಸಲ್ಲಲ್ಲ ಫುಲ್ಲು ಗುಡ್ಡ ಅಂದ್ರೆ ನಡ್ಬರ್ ಹಾಕಿದ್ದಾನೆ ಅಮಂಗೇಶ್ವರ ಸುತ್ತ ನೀರು ನಡಬರ್ಕ ದೇವ್ರು
ನಡಬರಕೆ ಅಂದ್ರೆ ದಾರಿ ಇದದೆನ ಹೋಗೋಕೆ?
ಹಾ ಇದೇ.
ಹ್ಮ್
ಫಸ್ಟ್ಗೆ ಇದ್ದಿದ್ದಿಲ್ಲಾ?
ಹಾ
ಹೊರಗಲ್ ಪುಟ್ಟೆಗ್ ಓದ್ತಿದ್ವಿ ನಾವ್ ಅಂದ್ರೆ ನಮ್ಮ್ ಮನೆ ದೇವ್ರ ಅದೇ ಅಲ್ವಾ ಹಾ ಯುಗದಿಗೊಮ್ಮಿ ನಾವು ಅಲ್ಲಿ ಎಲ್ಲರಿಗ ಊಟ ಹಾಕ್ತಿವಿ ಪೂಜೆ ಮಾಡಿ, ಅಭಿಷೇಕ ಮಾಡಿ, ಹಾ
ಅಂದ್ರೆ ಅಡುಗೆಲ್ಲಾ ನೀವೇ ಮಾಡ್ಸಿ
ಅಡಿಗೆಲ್ಲ ನಾವೇ ಮಾಡಿಸ್ತೀವಿ ಅವತ್ತು ಯುಗಾದಿ ದಿನ
ಹ್ಮ್
ಹ ಬೇವು ಬೆಲ್ಲ ಬೇವು ಅಂತಾರಲ್ವಾ ಹಣ್ಣಿಂದ ಅದು ಮಾಡಿ ಈ ಊಟ ಎಲ್ಲಾ ಮಾಡಿರ್ತೀವಿ
ಹಾಂ
ಅಂದ್ರೆ ಇಲ್ಲಿಂದ್ರ ಟ್ಯಾಕ್ಟರ್ಗ ಹೋಗ್ತತಿವಿ ನಾವು ಅದು ಗುಡ್ ಅಲ್ವಾ
ಹ್ಮ್ ಹೌದು
ಟ್ಯಾಕ್ಟ್ರಗ್ ಹೋಗಿ ಅಲ್ಲಿ ನದಿ ದಂಡಿ ಈಳಿಸಸ್ತಾರ ಅ ಅಲ್ಲಿಂತ್ರ ಅವರ್ಗಲ್ ಪುಟ್ಟಗ ಹೋಗ್ತೀವಿ
ಹೌದಾ ಅಂದ್ರೆ ನಿಮಗ್ ನೀರಲ್ಲೇ ಹೋಗಕ್ ಕೆ ಭಯ ಆಗಲ್ವಾ
ಇಲ್ಲ ಅದು ರೂಢಿ ಬಿದ್ದ್ಬಿಟ್ಟಿದೆ.
ಅಂದ್ರೆ ಹೋಗಿ ಹೋಗಿ ಅಭ್ಯಾಸ ಆಗಿದೆನಾ....
ಹಾ ಅಂದ್ರೆ ಆರ್ಗಲ್ ಪುಟ್ಟಾಗ ಹೋಗ್ತೀವಿ ಐದ್ ಐದ್ ಐದ್ ಐದ್ ಜನ.....
ಹ್ಮ್ಮ......
ಅರಗಲ್ ಪುಟ್ಟಗ ಹೋಗಿ ಎಲ್ಲರೂನೂ ಇಳಿಸಿ ಅಲ್ಲೇ ಹೊಳೆಯಾಗ್ ಜಳಕ ಮಾಡಿ
ಹಾ...
ಮೇಲೆ ಮೇಲೆ ಇದ್ದಾನೆ ಆಮಿರ್ಗೇಶ್ವರ ಅಲ್ಲಿ ಹೋಗಿ ಅಲ್ಲೆಲ್ಲಾ ಪೂಜೆ ಮಾಡಿ ಅಡಿಗೆ ಮಾಡಿ
ಹ್ಮ್
ಸ್ವಾಮಿಹೋಳಿಗೆ ಊಟ ಮಾಡಿಸಿ
ಹ್ಮ್
ಆಮೇಲೆ ಎಲ್ಲಾರೂ ನಾವು ಊಟ ಮಾಡಿ ಫೋಟೋ ತಕೊಂಡು ವಿಡಿಯೋಸ್ ಮಾಡಿ
ಹಾ ಅಂದರೆ ನೀವು ಮನೆಯವರು ಇಷ್ಟೇ ಹೋಗ್ತ ಈಗ ನಿಮ್ ಊರಲಿ ಎಲ್ಲಾ ಜನ ಬರ್ತಾರ
ಇಲ್ಲ ನಮ್ ಫ್ಯಾಮಿಲಿ ಅಷ್ಟೇ ನಮ್ ಪಪ್ಪರು ತಮ್ದರು ಅಡದರು ಅಕ್ಕದವರು ಹಾ ಅಲ್ಲಿ ಬಂದಿರ್ತಾರ ಭಕ್ತರು ಸಾಕಾಗಷ್ಟ ಜನ ಅಂದ್ರೆ ಅವತ್........ ತ್ತ ನಮ್ದೇ ಪೂಜೆ ಅಂತ ಗೊತ್ತಿರುತ್ತ ಅವ್ರಿಗೆ ಎಲ್ಲಾ
ಹೌದಾ
ಹಾ
ಅಂದರೆ ದೇವ್ರ್ದ ಎಲ್ಲ ನಿಮ್ಮ ಕಡೆನೇ ಇರುತ್ತಾ ಅಂದ್ರೆ ನೀವೇ ಸ್ವಾಮಿಗಳ
ಹಾ ನಾವೇ ಸಾಮಿಗೊಳ್
ಹ್ಮ್
ಹ್ಮ್ಮ ಅಂದ್ರೆ ಬೆಳಿಗ್ಗೆ ಏಳ್ ಗಂಟೆಕ್ ಹೋಗ್ತಿವಿ
ಹ್ಮ್
ಸಾಯಂಕಾಲ ಐದ್ವರಿಗೆ ಬರ್ತೀವಿ
ಬೆಳಗ್ಗೆ ಹೋಗಿ ಅಲ್ಲೆಲ್ಲ ಜಕಾ ಅದು ಮಾಡಿ ಅಡುಗೆ ಮಾಡಿ ಊಟ ಮಾಡಿ ಬರ್ತೀರ ಏನ್ ಜಾತ್ರೆ ಆಗುತ್ತೇನು
ಇಲ್ಲ ಅಲ್ಲಿ ಜಾತ್ರೆ ಬೀ ಒಂದ್ ಅಂಗಡಿ ಭೂ ಇಲ್ಲ
ಹೌದಾ ಅಂದರೆ ನೀವೇ ಹೋಗಿ ಅದು ಗುಡ್ಡದಲ್ಲಿದೆ ಅಲ್ವಾ.,.
ಐ ಐದ್ ಕಿಲೋಮೀಟರ್ ಬರೆ ಗುಡ್ಡನೇ ಇದೆ
ಐದ ಕಿಲೋಮೀಟರ
ಹಾ ಅಲ್ಲಿಗೆ ರೋಡ್ ಸ್ಟಾಪ್ ಆಗಿದೆ
ಹೌದಾ
ಹ್ಮ
ಹ್ಮ್ ಮನೇಲಿ ಹಸು ಇದಾವೆ ಏನು
ಹಾ ಇದಾವೆ
ಅಂದರೆ ಹಾಲೆಲ್ಲ ಮನೆಯಲ್ಲೇ ತೊಗೋತೀರಾ
ಹ ಒಂದ ಎಮ್ಮೆ ಇದೆ..
ಹಾ
ಎಮ್ಮೆನೆ ಕೊಡುತ್ತೆ ಆಲು
ಅಂದ್ರೆ ನೀವೇನು ಹಿಂಗ ಪಾಕೆಟ್ ತಗೊಗ್ಗಿಲ್ಲ
ಹ ಹಾ ತಗೊಲ್ಲ ಪಾಕಿಟ್ ಪಾಕಿಟ್ ತಗೊಂಡ್ರರು ನಮ್ಗೆ ಎಲ್ಲಿ ಸಾಲಲ್ಲ ಬೆಕ್ಕಿಗೆ ಬೇಕು ಒಂದ್ ಬಾಟಲ್
ಬೆಕ್ಕಿದೆ ಮನೆಯಲ್ಲೇ?
ಹಾ ಬೆಕ್ ಸಾಕಿದ್ದಾರೆ ತೋಟದಲ್ಲಿ ಬೆಕ್ಕು ನಾಯಿ
ಹಾ.
ಅವೆಕ್ಕೆ ಬೇಕು ಒಂದೊಂದ್ ಬಾಟ್ಲ ಹಾಲು.
ಹಾಲು ಜಾಸ್ತಿ ಕೊಡುತ್ತನ ಏಮ್ಮೆ?
ಹ ಒಂದು ಮೂರ್ ಲೀಟರ್ ಕೊಡುತ್ತೆ.
ಮೂರು ಲೀಟರ್ ಕೊಡುತ್ತೆ.
ಹಾ ಮತ್ತೆ ಬೆಣ್ಣೆ ತುಪ್ಪ ಮಾಡ್ಬೇಕಲ್ಲ.
ಹೌದ ಹೌದು.
ಹಾ. ಮತ್ತೆ ಅಕ್ಕನ ಮಕ್ಕಳು ಬಂದ್ರಂದ್ರೆ ಇಲ್ಲೇ ಹಾಲು ಮೊಸರು ಕೂಡ್ದ ಹೋಗ್ತಾರೆ.
ಹೌದೌದು ಮನೇಲಿ ಇರಬೇಕು.
ಹಾ.
ಅಂದರೆ ಬೇಸಿಗೆ ವೆ ದಿನದಲ್ಲಿ ಭಾಳ ಅನುಕೂಲ ಆಗುತ್ತಲ್ಲ ಹಾಲು ಮೊಸರು ಮಜ್ಜೆಗೆ
ಇಲ್ಲೆಲ್ಲಾ ನಮ್ಮ್ ಮನೆ ಬಾಜುಗಳಲ್ಲಿ ನಮ್ಮ ಮನೆಯಲ್ಲೇ ಮಜ್ಜಿಗೆ ಮೊಸೂರು ಇಸ್ಕೊಂಡ್ ಹೋಗ್ತಾರೆ.
ಅಂದ್ರೆ ನಿಮ್ಮ್ ಮನೆಯಲ್ಲೇ ಇದೆ ಅಲ್ವಾ ಎಮ್ಮೆ ಎಲ್ಲರೂ ಇಸ್ಕೊಂಡ ಹೋಗ್ತಾರೆ ಮಜ್ಜಿಗೆ ಬೇಸಿಗೆಯಲ್ಲಿ.
ಹಾ.
ಹಳ್ಳಿಯಲ್ಲಿ ಎಲ್ಲ ಚೆನ್ನಾಗಿದೆ ಅದು ಒಂಥರ ಸಿಟಿಯಲ್ಲಿಲ್ಲಿ ಯಾರು ಕೊಡಂಗಿಲ್ಲ ಅಲ್ವಾ?
ಹಾ ಕೊಡಲ್ಲ ಯಾರು ಇಲ್ಲಿ ನಿಮ್ಮ ಪುಣ್ಯ ಬರ್ಲಿ ಹಂಗೆ ಹಿಂಗೆ ಅಂತ. ಮತ್ತ ಹೇಳಿಸ್ಕೊಂಡೋಗತಾರೆ ಹ್ಮ್. ಹ್ಮ್.
ಮತ್ತೆ ನಿಮ್ಮೂರಲ್ಲಿ ಹಬ್ಬ ಯಾವ್ಯಾವ ಥರ ಮಾಡ್ತಾರೆ ಈಗ ಯುಗಾದಿನೆ ಜೋರಾ?
ಹಾ ನಮ್ಮ್ ಮನಲಿ ಅಂದ್ರೆ ಯುಗಾದಿ ಹಬ್ಬ ಫುಲ್ ಜೋರ ಯಾಕಂದ್ರೆ ಫ್ಯಾಮಿಲಿ ಎಲ್ಲಾರೂ ಬರ್ತಾರೆ ಅಕ್ಕದವರು.
ಹ್ಮ್.
ನಾವು ಕಾಲೇಜಗ ಹೋಗಿದ್ವಿ ಅಂದ್ರ ನಾವ್ ಎಲ್ಲಾರೂ ಬರ್ತೀವಿ.
ಹ್ಮ್.
ಹಾ.
ಅಂದರೆ ನೀವು ಯುಗಾದಿ ಹಬ್ಬಕ್ಕೆ ಹಿಂಗೆಲ್ಲ ಫ್ರೆಂಡ್ಸ್ ಕರೀತಾರಲ್ಲ ಕುಡಿಯೋಕೇ
ಹ ಹಾ ಹಾ ಅದಕ್ಕೂ ಕರಿತೀವಿ.
ಹೋಗ್ತೀರಾ ನೀವು ಎಲ್ಲ ಫ್ರೆಂಡ್ಸ್ ಮನೆಗೆ?
ಹಾ ನಾವು ನಾವ್ ಹಂಗೆ ಸ್ವಾಮಿಗಳಲ್ಲ.
ಹ್ಮ್.
ಹಾ ಬೇರೆಯವರ ಮನ್ಯಾಗನು ಕರಿತಾರ ಹಿಂಗ ಫಸ್ಟ್ ಐನಾರ್ ಪಂತಿಗ್.
ಹೌದೌದು ಹ. ಹಂಗೆಲ್ಲ ಹೋಗ್ತೀರಾ?
ಹಾ.
ಹ್ಮ್ ನಿಮ್ಮ ಫ್ರೆಂಡ್ಸ್ ಯಾರ್ದು ಮದುವೆ ಆಗಿಲ್ಲ?
ಆಗಿದೆ ಎಲ್ಲಾರ್ದು ಆಲ್ಮೋಸ್ಟ್ ಎಲ್ಲಾರ್ದು ಆಗಿದೆ ಒಂದ್ ಇಬ್ರು ಮೂವರದಷ್ಟೇ ಆಗಿಲ್ಲ.
ಹೌದಾ ಏನು ಮಾಡ್ತಾರೆ ಅವರು ನಿಮ್ಮ ಫ್ರೆಂಡ್ಸ್ ಮದ್ವಿಗೆ ಹೋಗಿದ್ರಾ?
ಹಾ ಹೋಗಿದ್ವಿ.
ಎಷ್ಟು ಜನ ಫ್ರೆಂಡ್ಸ್ ಮದುವೆ ಹೋಗಿದ್ರಿ?
ಒಂದ ಇಬ್ಬರ ಮೂವರು.
ಜಾಸ್ತಿ ಜನ ಮದುವೆ ಆಗಿದೆ ಅಂತ ಹೇಳ್ತಾರೆ ಫ್ರೆಂಡ್ಸಲ್ಲಿ ಇಬ್ಬರು ಮದುವೆಗ ಇಷ್ಟೇ ಹೋಗಿದ್ದಾರ
ಹಾ ಕಾಲೇಜ್ ಒಳಗಿದ್್ಮ್ಯಲ್ಲಾ ಎಕ್ಸಾಮ್ ಅದು ನಡೆದಿತ್ತು
ಹೌದಾ ಅಂದರೆ ನೀವೇನು ಫ್ರೆಂಡ್ಸ್ ಮಿಸ್ ಮಾಡ್ಕೊಂಡೇ ಇಲ್ವಾ ಮದುವೆಯಲ್ಲಿ
ಇಲ್ಲ ಬಾ ಮಿಸ್ ಮಾಡ್ಕೊಂಡಿದ್ದೀನಿ ನಾನೇ ಒಮ್ಮಮ್ಮಿ ಆಳ್ತಿರ್ತೀನಿ ಎಷ್ಟ್ ಮಿಸ್ ಮಾಡ್ಕಲ್ಲ ಅಂತ
ಹೌದಾ
ಹ್ಮ್ ಅಂದ್ರೆ ಒಬ್ ಅಂದ್ರರಿ ಒಬ್ಬಳ ಮದ್ವೆಗ ಹೋಗಕ್ಕೆೆಲ್ಲಾ ರೆಡಿಿಯಗಿದ್ದೆ
ಹಾ
ಎಲ್ಲಾ ಇಷ್ಟ ಇಷ್ಟೊತ್ತಿಗೆ ಎಲ್ಲಾ ರೆಡಿಿಯಗಿ ಕುೂಂತಿದ್ದೆ ಎಲ್ಲಾ ಬ್ಯಾಗ್ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಮಳೆ ಜೋರಾಗಿ ಬಂತು ಇನ್ನೊಬ್ಬಳ ನಮ್ ಫ್ರೆಂಡ್ ಮನ್ಗ್ ಬೇಡ ಅಂದ್ರ ಇರ್ಲಿ ಬಾಲ್ ಹೋಗ ಬಂದೆ ನಾನನ್ ಇವಾಗ ಬಂದ್ರೆ ಬರ್ೀನಿ ನಾ ಕಾಲೇಜಿ ಕಳಸ್ತಾರಂದ ಅವ್ಳ ನಾಳೆಗೆ ಹೋಗ ಮಂದ ಇದು ನಾಳಗ್ ನಮ್ಮ ಮನೆಾಗ ಕಳಸ್್ಲಿಲ್ಲ
ಹೌದಾ ಅವರೆಲ್ಲ ಹೋಗಿದ್ರರು ಉಳ್ಕಿದಾರೆ ನಿಮ್ಮ ಫ್ರೆಂಡ್ಸು
ಹೋಗಿದ್ರು
ನೀವು ಹೋಗ್ಬೇಕ್ರಿಲ್ಲ ಮದುವೆ ಅಂದರೆ ಒಂದೇ ಸರಿಯಲ್ಲ ಸಿಗೋಂಗಿಲ್ಲ ಆ ಮೂಮೆಂಟ್ು
ನಾನ ಹೇಳಿದ್ದೆ ಅವಳಿಗೆಿ ಇವಾಗ ಯ್ರ ನಮ್ಮ ಮನೆಗ್ ಹೋಗಕ್ ಬಿಡ್ತಾರ
ಹ್ಮ್
ನಾನ ಅವತ್ತ ಹೋಗಿ ಅವತ್ತಪ್ಪ ಅಂದ್ರೆ ಫುಲ್ು ಟೈರ್ಡ್ ಆತ ದೂರಲ್ಲ ಊರು
ಹಾಂ ನಿಮ್ಮ ಫ್ರೆಂಡ್ ಮದುವೆ ದೂರ ಇತ್ತಾ
ಹಾ ಇ ಕಡೆ ಮುದ್ದೆ ಬಿಹಾರ್ ದಾಟಿ
ಮುದ್ದೆ ಬೇಡ ದೂರ ಆಗುತ್ತೆನಾ ನಿಮಗೆ
ಹಾ
ಹ್ಮ್
ಅದ್ರ ಸೊಪ್ಪು
ಏನಾಯ್ತು
ನನ್ಗ್ ವಾಮಿಟ್ ಅದ ಆಗುತ್ತಲ್ಲ ಬಸ್ನ್ಯಾಗ
ಬಸ್ ಆಗಿ ಬರೋಂಗಿಲ್ವಾ
ಅದಕ್ಕೆ ಅದ್ರಾಗ ಸ್ವಲ್ಪ ಹುಷಾರಿದಿದ್ದಿಲ್ಲ ಅವಾಗ
ಹೌದಾ ಹ್ಮ್